ಹಲೋ ಯಪ್ಪ ಮತ್ ಬಂದು ನೀವ.... ಹೇಳು
ಆರಾಮ್ರೀ
ಹಾ ಆರಾಮ್ ನೋಡುವ ನೀ ಆರಾಮ.
ಆರಾಮದ ಏನ್ರರಿ ಮಾತಾಡಕ್ಕ ವಲ್ಲ ಅನ್ನ ಕತ್ತೀರಿ.
ಬ್ಯಾಸರ್ ಬರುತ್ತೇರಿ ಒಂದ್ ಒಬ್ಬರು ಕೂಡನೇ ಮಾತಾಡ್ಲಾಕ.
ಹೌದಾ ಆರಾಮದಿಯಿಲ್ಲ ಊಟ.
ಹ ಆರಾಮದಿನಿ ನೋಡ ಊಟ ಆಯ್ತಾ ನಿಮ್ದ.
ಹೌದ್ ಆಯ್ತು ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ಸುಮ್ಮನ್ ರೀಲ್ಸ್ ನೋಡ್ಕತಾ ಕುಂತಿದ್ದೇನೆ.
ಆ ರೀಲ್ಸು ಅವೆಲ್ಲ ಅವು ಸೋಷಿಯಲ್ ವೆಬ್ಸೈಟ್ಸ್ ಎಲ್ಲ ಬಿಟ್ಬಿಟ್ರಿ ಅವನು. ಸೋಷಿಯಲ್ ಮೀಡಿಯಾಗಳೆಲ್ಲ ಇವಾಗ ಇವಾಗ ಸ್ವಲ್ಪ ಸ್ಟಡಿ ಮಾಡ್ಬೇಕು.
ಮಾಡ್ತಾ ಇರ್ತೇನ್ರರಿ ಎಕ್ಸಾಮ್ ಐತಿ ಸ್ಟಡಿ ಮಾಡ್ತಾ ಇರ್ತೇನ್ರರಿ.
ಹ್ಮ್ ಇವಾಗ ಯ್ಯನ್ ಗೊತ್ತಾ ಇವಾಗ ನಾನು ಸ್ಟಡಿ ಮಾಡಿ ಒಂದು ಒಳ್ಳೆ ಜಾಬ್ ಅಲ್ಲ ಇದಿದ್ದೀನಿ ನಾನು.
ಹೌದಾ
ಹ ನನ್ ತರ ಸ್ಟಡಿ ಮಾಡ್ರಬೇಕಾದ್ರೆ ಮೋಟಿವೇಶನ್ ಬೇಕಾದ್ರೆ ನನಗ್ ಕಾಲ್ ಮಾಡಿ ಪರ್ಸನಲ್ ಆಗ ನಾ ಹೇಳ್ತೀನಿ.
ಹ್ಮ್
ಹಾ
ಹೌ
ಮೋಟೇಶನ್ ಬೇಕಾ. ಹಲೋ
ಹಾ ಹಲೋ.
ಮೋಟಿವೇಶನ್ ಬೇಕಾ.
ಯಾರ ರೀ.
ಮೋಟಿವೇಶನ್ ಮೋಟಿವೇಶನ್ ಬೇಕಾ ಯಾವ. ಯಾವತಾರ ಓದಬೇಕು ಅಂತಾ.
ಹಾ ಯಾವ್ದರ ಹ ಹೇಳಿ. ರೀ ಮೋಟಿವೇಶನ್ ತಲಿ ನಾ ಮುಂದ್ ಫ್ಯೂಚರ್ ಬಗ್ಗೆ ಪ್ಲಾನ್ ಹೇಳ್ತ ಹ ಆಗ್ತನ್ ರೀ ನೀವ್ ಮೋಟಿವೇಶನ್ ಕೊಟ್ಟ ಅಂದ್ರೆ.
ಹ್ಮ್ ಚೆನ್ನಾಗ್ ಓದ್ರಿ ಹೆಂಗ್ ಓದ್ಬೇಕಂದ್ರ ಇಡೀ ನೈಟ್ ಎಲ್ಲ ಓದ್ಬೇಕು.
ಹಾ
ಟೈಮ್ ಯಾವ್ ತರ ಅಂದ್ರೆ ಟೈಮ್ ಎಲ್ಲಾ ಸಫಿಶಿಯಂಟ್ ಯೂಸ್ ಮಾಡ್ಕೋಬೇಕು ನಾವು. ಯಾವ್ತರ ಓದಬೇಕು. ಅಂದ್ರೆ ನಾಳೆ ಪೇಪರ್ ಐತ ಅಂದ ತಕ್ಷಣ ನಾ ನಾಡ್ದೈು ಹಚ್ಚು ನಾಡ್ದಐತೆ ಇನ್ನೊ ಒಂದ್ ತಿಂಗಳ ಐತ್ ಅನ್ನೋದ್ರೊಳಗೆ.... ನಾಳೆ
ಹಲೋ
ಡಿ ಆರ್ಡು ಗಂಟಕ್ಕೆ ಮೂರು ಗಂಟೆ ಆದ್ರೂ ಓದ್ಬೇಕು ಬೆಳಗ್ಗೆ ಐದು ಗಂಟೆ. ಬೆಳಿಗ್ಗೆ ಐದ್ ಗಂಟೆವರ್ಗು ಒದ್ಬೇಕು ಐದ್ ಗಂಟೆಗಣ ಮತ್ತೆ ಒಂದ್ ಕಪ್ ಚಾ ಕುಡಿಬೇಕು ಮತ್ತೆ ಬಂದ್ ವಾಪಸ್ ಓದ್ಬೇಕು.
ಇಳ್ರಿ ಮನ್ಷ್ಯಾಗ ಓದ್ಲಕಾ. ಒಂದ್ ಎರಡ್ ತಾಸ್ ಐತಂದ್ರೇ ಸಾಕಾಗಿರ್ತೈತೆ.
ನಾ ಮನುಷ್ಯ.
ಹ್ಮ್ ಒಪ್ಪಬ್ಬರ್ ಮನ್ಷ್ಯ ಡಿಪೆಂಡ್ ಮಾಡ್ ತ್ರಿ ಒಬರಾ ಮೆಮೊರಿ ಫಾಸ್ಟ್ ಇರ್ತದ್ರಿ ಒಬ್ಬೊಬ್ಬರ್ ಸ್ಲೋ ಇರ್ತದ್ರಿ. ಅದಕ್ಕೆ ಮನ್ಷ್ ತಾ ಅವ್ನ್ ಮೆಮೊರಿ ತಕ್ಕಂಗ್ ಹೋದಂದ್ರೆ ಅವ್ರ್ ಮೈಂಡ್ ಸೆಟ್ ಸರಿಯಾಗ್ ಇರ್ತದ್ರಿ.
ಹೌದ್ರಿ.
ಹ್ಮ್ ನೀವ್ ಹೊಳತ್ತಿದ್ರಿ ಕರೆಕ್ಟ್ರೀ. ನಿ ಹೊಳತ್ತಿದಿದ್ ಕರೆಕ್ಟ್ರೀ ಮನ್ಷ್ಯ. ಅವ್ರ್ ಮೆಮೊರಿ ಎಷ್ಟ್ ಕ್ಯಾಪ್ಚರ್ ಮಾಡ್ತದ ಅಷ್ಟು ಓದ್ತಾರೀ. ಒಬ್ಬೊಬ್ಬರ್ ಇರ್ತಾರೀ.
ಹೇಳ್ರಿ.
ಎಸ್ ಅವ್ವರ್ ಇರ್ತಾರಾ. ಆದ್ರೆ ಎಷ್ಟ್ ಬಿ ಓದ್ಂದ್ರೆ ಬಿ ಸಾಕಾಗಲ್ರಿ ನಾವ್ ಓದ್ಬೇಕಂತ ಅನಿಸ್ತೈತ್ ತ್ರಿ ಅವ್ರ್ ಮೆಮೊರಿ ಸ್ವಲ್ಪಾ ಹೆಚ್ ಇರ್ತದ್ರಿ. ಅದೇ ಡಿಫ್ರೆನ್ಸ್ ಇರ್ತದ್ರಿ ಒಬೊಬರ್ ಮನ್ಷ್ಯ ಒಂದ್
ಹ್ಮ್ ಹ್ಮ.
ಮೆತ್ಯ ನೆಕ್ಸ್ಟ್ ಜಾಬ್ ಬಗ್ಗೆ ಏನಾದ್ರು ಫ್ಯೂಚರ್ ಪ್ಲಾನಿಂಗ್.
ಆಯ್ತ್ರಿ ಸೈನ್ಸ್ ಮೇಲೆ ಬಾಳ ಪ್ಲಾನಿಂಗ್ ಬಿದಿತ್ರಿ. ನಾನು ಫಸ್ಟ್ ಈಗ ಇಂಜಿನಿಯರ್ ಮಾಡಿದಿನ್ನ್ರೀ ಈಗ್ ನಾನು ಫಸ್ಟ್ ಮೆಡಿಕಲ್ ಫೀಲ್ಡ್ಆಗ್ ಹೋಗ್ಬೇಕಂತ ಡ್ರೀಮ್ ಇದ್ದಿತ್ತ.
ಹಾಂ ಮೆಡಿಕಲ್ ಹೋಗ್ಬೇಕಲ್ಲ ಮತ್ಯಾಕ್ ಬಿಟ್ಟೆ ಅದುನ.
ಅದೇ ಸ್ವಲ್ಪಾ ಮನೆಯವ್ರ್ ಪ್ರಾಬ್ಲಮ್ ಲೆಸ್ ಇಂಜಿನಿಯರ್ ಓದ್ಸಿದ್ದು ಯಾಕಂದ್ರೆ ನಮ್ ಮನೆಯವರ್ ಬ್ರೊ ಮೊದ್ಲೆೇ ಮನ್ಯಾಗ ಎರಡು. ಇಬ್ಬರ್ ಇಲ್ರಿ ಮೆಡಿಕಲ್ ಫೀಲ್ಡ್ ಅಗಾರ ಮೊದ್ಲೇ.
ಹಾಂ
ಎ ಎಲ್ಲರೂ ಮೆಡಿಕಲ್ ಫೀಲ್ಡ್ ಅಲಿ ಹೋಗ್ಬೇಡ್ದಂತ ನಾನೇ ಇಂಜಿನಿಯರ್ ಮಾಡಿದ್ದು. ಮನೆಯವ್ರುಗು ಹೇಳ್ತಿದ್ರು ಕರೆಕ್ಟ್ ಅದ ಇಂಜಿನಿಯರ್ ಮಾಡ್ ಗುರು ಅಂತ. ಅದಕ್ಕೆ ಇಂಜಿನಿಯರ್ ಮಾಡುಂತಾರೆ ಈಗ ಇಂಜಿನಿಯರ್ ಮಾಡದ್ ಅಂದ್ರೇ. ಇನ್ ಮುಂದೇ ನಮ್ ಕಾಲೇಜ್ ನಲ್ಲಿ ಚಲೋ ಅಭ್ಯಸ್ ಡ್ ಸಿಗ್ಬೇಕು ಒಂದ್ ಕಂಪನಿ ಸೇರ್ಬೇಕು ಮುಂದ ಚಲೋ ಲೇ ಪ್ಯಾಕೇಜ್ ತಗೊಬೇಕೂ. ಹಂಗಂದ್ರ ಡ್ರೀಮ್ ಐತ್ರಿ ನಿಮ್ದ್ ಏನ ಏನಾದಾರೀ ಯಾವ್ ಯಾವ್
ನಮ್ದ್ ನಾವ್ ಈವಾಗ ಸ್ಟಡಿ ಮಾಡ್ತಾ ಇದೀವ್ರೀ ಇವಾಗ ಅಂತ್ರು ಫುಲ್ ಎಂಜಾಯ್ಮೆಂಟ್. ನಮಗು ಒಂದ್ ಕಡೆ ಜಾಬ್ ಐತ್ರಿ ಬೇರೆ ಕಡೆ. ಹಾಂ ಜಾಬ್ ಇದ್ದಿದಿಕ್ಕೆ ಮನೇಲ್ ಒಂದು ಪಾರ್ಚುನರ್ ಕಾರ್ ಕೊಡ್ಸಬಿಟಾರ.
ಪಾರ್ಚುನರ್ ಕಾರ್ ಐತ್ರಿ.
ಹ್ಮ್ ಅದೇನಂದ್ರೆ ಪಾರ್ಟ್ ಟೈಮ್ ಅಷ್ಟೇ ಮಾಡದ್ರೆ ಅದ್ ಚೆಂತಕ್ ಇಲ್ಲದ ಯಾವಾಗ್ ಕಾಲಿ ಕುಂತಿರ್ತಿತ್ನಿ ಅವಾಗ ಅಷ್ಟೇ ಮಾಡ್ತೀನ್ ರಿ ಅದ ಕೆಲ್ಸ. ಕೆಲ್ಸ ಏನ್ ಗೊತ್ತೇನ್ ಅ ಅದೇ ಉಂಡ್ ಮಲ್ಗೋದ್ರಿ ಅದ.
ಲ್ ಮಳಗಂದ್ರಿ ಇಂತ ದೊಡ್ಡ ಕೆಲ್ಸ ಮಾಡತ್ತೀರಿ
ಹಾ ಅದೊಂದ್ ಐತ್ ಅದಕ್ಕೆ ಅಂತಾನೇ ಒಂದು ಫಾರ್ಚುನರ್ ಕಾರ್ ಕೊಡ್ಸರ
ಓ ಸರಯಾಗ ಐತಿಲ್ರರಿ ಒಬ್ಬನೇ ಮಗ ಇದ್ದೀರ ಏನ್ರೀ ನ
ಏ ಅದೀವ್ರೀ ಒಂದ ಇಬ್ರು ಅದೀವಿ
ನಮ್ ನಿಮ್ದ್ ಆಸ್ತಿ ಎಷ್ಟ ಐತ್ರಿ
ಆಸ್ತಿ ಒಂದ್ ಇಪ್ಪತ್ತು ಎಕರೆ ಆದ್ರೆ
ಇಪ್ಪರ್ ಏಕರ್ ಐತ್ರಿ ಒಂದ್ ಫಾರ್ಚುನರ್ ಐತ್ರಿ ಮತ್ತ ಏನ್ ಬೇಕ್ರೀ ನಿಮಗ
ಹ ಹೊಲ ಬಿಡ್ರಿ ನಾಮ ಇನ್ನೊಬರು ಬ್ರದರ್ ಇದಾರ ಇ ಫಾರ್ಚುನರ್ ಕಾರ್ ಐತೆ ಈಗ ಒಂದ್ ಜಾಬ ಐತೆ ಈ ಜಾಬ ಅಲ್ಲಿ ಬರ್ ಇತಕ್ಕಂತಥ ಸಂಬಳ ಮತ್ತೆ ಒಳ್ಳೆ ನಿದ್ದೆ ಮತ್ತೆ ಒಳ್ಳೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಹೇಳ್ರಿ
ಅ ಬಿರ ಆಯ್ತ್ರಿ
ಹಾ ರೀ
ಮಾಡ್ತಾ ಇ್ರ ಏನ್ರ ಮಾಡ್ತಾ ಇ್ರ ಖಾಲಿ ಊಟ ಮಾಡದು ಮುಕ್ಕಮ್ಮದು ಯಾಕ ಮಾಡತೇರಿ ಮುಂದೆ ಅದೇ ರೂಢಿಯ ಬಿಡ್ತದ್ರಿ ಚಲೋ ಓದ್ ಕಸಿ ಬರ್ ಕಸಿ ಜಾಬ್ ಮಾಡತರಿ
ನಿಮಗ ನೀ ಏಳ್ತಿರೋದು ಒಳ್ಳೇದ್ರಿ ಬಟ್ ಅದೊಂದ ಜಾಬ್ ಐತಿ ನ
ಹ್ಮ್ ಜಾಬ್ ಆಯ್ತಾ ಅಂತ ಜಾಬ್ ಯಾವದ್ರೀ ಅವದು
ಅದೇ ಹೇಳಿದನಲ್ರಿ
ಯಾವ್ದ್ರಿ ಜಾಬ್ ಅದು ಹೊಸ ಬಂದಿದ್ದೇನ್ರರಿ
ಹಾ ರೀ
ಹ್ಮ್ ಎಷ್ಟ್ ಸ್ಯಾಲರಿ ಸಿಗ್ತದ್ರೀ ಯಾವ್ದ ಜಾಬ್ನಲ್
ಏ್ರ ಅ ನ ಒಂದಷ್ಟು ಸಿಗತ್ರಿ ಇಪ್ಪತ್ತೈದ್ ಸಾವಿರ ಆದ್ರಿ
ಹ
ಹ ಇಪ್ಪತ್ತೈದ ಐತಿರಿ ಸ್ಟಾರ್ಟಿಂಗ್ಗೆ
ಹ್ಮ್ ನಾ ಭೀ ಸಣ್ಣ ಸಣ್ಣ ನಾವಿ ಸಣ್ಣ ಸಣ್ಣ ಬಿಸ್ನೆಸ್ ಆಗ್ಬೇಕಂತ ಪ್ಲಾನ್ ಐತ್ರಿ ಒಣ್ಣ ಪ್ಲಾನ್ ಐತ್ರಿ ಸಣ್ಣ ಸಣ್ಣ ಬಿಸ್ನೆಸ್ ಆಗ್ಬೇಕಂತ ನೀನ್ ಬಿಸ್ನೆಸ್ ಇಲ್ಲ ಏನ್ರಿ
ಹಾ ಬಿಸ್ ನನೆಸ್ ಮಾಡ್ತಾ ಇದೀವ್ರರಿ ಹೊರಗಡೆ ಹಂಗೆ ಸಣ್ಣ ಪುಟ್ಟ
ಏನೊಂದ್ ಬಿಸ್ಸ್ ಐತಿ ರಾ
ಇನ್ನೊಂದ ಏನ್ ಗೊತ್ತೇನ್ರೀ ಬುಕ್ಕಿಗಳು ಬರ್ತಾವ ನೋಡ್ರಿ ಗೊತ್ತಾ
ಹೌದ್ರಿ
ಆನ್ಲೈನ್ ಆನ್ಲೈನ್ ಬೆಟ್ಟಿಂಗ್ಸ್ ಆಡ್ತಾರಲ್ಲ ನಮಸ್ಕಾರ ಅವನ್ನಲ್ಲಾ ನಾನೇ ಕ್ರಿಯೇಟ್ ಮಾಡಿದ್ದೇನ್ ರರಿ ಸ ಒಂದಿಷ್ಟು
ಹೌದ್ರಿ ಅಂದ್ರೆ ನಿಮ್ ಬಿಸ್ನೆಸ್ ಜನ್ ಅದು ಒಂದ್ ಸಪ್ರೇಟ್
ಹೂನ್ರಿ ಆ ಹಿಂಗ ಓಪನ್ ಮಾಡಿ ಬಿಟ್ಟಿದೇನ್ ಯಾರಾದ್ರೂ ಆ ಐಡಿಯಲ್ಲಿ ಆಡಿದ್ರೆ ಏನ ಆಗುತ್ತ ಅಂದ್ರೆ ಒಬ್ಬ್ರಿಂದ ಅವರು ಹಿಂಗ ಒಂದು ಟಾಸ್ ಆಡಿದ ನೂರು ರೂಪಾಯ ಒಬ್ಬರು ಒ ಟಾಸ್ ಆಡಿದ್ರೆ ನೂರು ರೂಪಾಯಿ ಎರಡು ರೂಪಾಯಿ ನನಗ್ ಬರ್ತೇರಿ
ಹೌದಾ
ಸಾವಿರ ಆಡಿದ್ರೆ ಸಾವಿರಕ್ಕ್ ಇಪ್ಪತ್ತ್ ರೂಪಾಯಿ.
ಹಾ ಈಗ ಕೋಟಿ ಜನ ಆಡ್ತಾರ ಏನೋರೀ.
ಹಾ ಒಂದ್ ಕೋಟಿ ಜನ ಆಡಿದ್ರು ಒಂದು ಕೋಟಿ ನೂರ್ ನೂರೆ ಆಡ್ಲಿ ಪ್ರತಿಯೊಬ್ಬರಿಂದ ಎರಡೆರಡು ರೂಪಾಯಿ ಬರುತ್ತ ನನಗೆ.
ಹೌದಾ
ಹ್ಮ್
ಚೆನ್ನಾಗೈತಿಲ್ಲಾ ಸಣ್ಣ ಬಿಸ್ನೆಸ್ ಗಿಸ್ನೆಸ್ ಮಾಡ್ತಿರಿ.
ಹ್ಮ ಏನಾದ್ರೂ ಬೇಕಾಯ್ತು ಅಂದ್ರೆ ನಮ್ಮ್ ಇದು ತೊಗೊಳ್ಳಿ ನೀವು.
ಏನ್ರೀ ಫೋನ್ ನಂಬರ?
ಹ ಫೋನ್ ನಂಬರ್ ತೋರಿ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ರಿ ನಾವ್ ಎಲ್ಲ ಇದ್ ಮಾಡ್ತೀವಿ. ನೀ ಯಾವ್ ತರಂದ ಗೈಡ್ ಮಾಡ್ತೀವಿ ನಾವ ಗೈಡ್ ಕೊಡ್ತೇವ್ರೀ. ಹಾ ರೀ ನಾವ್ ಗೈಡ್ ಕೊಡ್ತೇವ್ರೀ ಅದ್ರಾಗೆಲ್ಲ ಫುಲ್ ಅದ್ರಾಗ ಫುಲ್ ಎಕ್ಸ್ಪೀರಿಯನ್ಸ್ ಐತ್ರಿ ನಮ್ಗೆ.
ಸರಿ ನೀವ್ ಯಾವಾಗ ಕಂಟ್ಯಾಗ್ದಾಗ ಇರ್ತಾ ಇರಿ ಯಾವಾಗ ಅಂದ್ರೆ ಈಗ ನಾ ಮ್ಮ ಒಂದೊಂದ್ ಫೀಸ್ ಕಟ್ತಾ ಇರ್ತ ಇರ್ತೇವ್ರಿ. ಒಂದೊಂದ್ ವೇಳೆ ನಮ್ಮ್ ಮನೆಯವ್ರು ಜಲ್ದಿ ಫೀಸ್ ಅವ್ರು. ಒಕ್ಕಾ
ಕ್ಲಿಯರ್ ಆಗ್ಲಿ ಹಾ
ಅದಕ್ಕೆ ಒಂದೊಂದ್ ಸರ್ತಿ ನಿಮಗ್ ಫೋನ್ ಹಚ್ತ ಅಂದ್ರೆ ಪಟ್ನ ಸ್ವಲ್ಪ ಆಗ್ಬಿಡ್ರೆ ಒಂದ್.
ಹೂಂ ರ ಆ ಹ ಹಾಕ್ತಿವ್ ತೋಗೊರಿ ನಾ ನಿಮ್ಗ್ ಬೇಕಾದಂಗೆ ಕಾಂಟ್ಯಾಕ್ಟ್ ಮಾಡಿ ನನ್ ಪರ್ಸನಲ್ನಂಬರ್ಬೇಕಾ?
ಹ್ಮ್ ಪರ್ಸನಲ್ ನಂಬರ್ ಕೊಡ್ರಿ ಒಂದ್ ವೇಳೆ ನಾ ಏನ್ರ ಸ್ವಲ್ಪ ಸಹಾಯ ಬೇಕಾದಂದ್ರೆ ನಿಮಗ್ ಕಾಲ್ ಮಾಡ್ತನ್ರ ನೀ ಸಹಾಯ ಮಾಡ್ರಿ.
ಆಯ್ತಾಯ್ತ್ ರಿ ನಂದ ಒಂದ ನ ಇದೖತ್ರಿ ಒಂದ್ ಕಾರ್ಡ್ ಐತಿ ವಿ ಐ ಪಿ ಕಾರ್ಡ್.
ವಿ ಐ ಪಿ ಕಾರ್ಡ್ ಐತ್ರಿ?
ಹಾ ಐಯ್ತೆ ನಿಮ್ಗೆ ಕೊಡ್ತೀನಿ ತೊಗೋರಿ ಇಲ್ಲಾಂದ್ರೆ ವಾಟ್ಸಾಪಲ್ಲಿ ಶೇರ್ ಮಾಡ್ತೀನಿ ನಿಮ್ಗೆ.
ಹೌದ್ರಿ.
ಹ್ಮ್
ಅದ
ಮತ್ತರೀ ಏನ್ ಸಮಾಚಾರ ಊಟ?
ಊಟ ಗೂಟ ಎಲ್ಲಾ ಆಗೈತಿ. ನೋಡ್ರೀ ನಮ್ದು ನಾನು ಈಗ ಹಾಸ್ಟೇಲ್ಲಗಿ ಇರತ್ತದು. ಇವತ್ತು ನಮ್ಮ್ ಹಾಸ್ಟೇನಲ್ಲಿ ಚಪಾತಿ. ಬ್ಯಾಳಿ ಯಾವ್ ಇದ್ದತ್ರಿ ಯಾಕೊ ಇವತ್ ಊಟ ಹೋಗಿಲ್ರಿ ನನ್ಗೆ. ಅದಕ್ಕೆ ಹೊರ್ಗಡೆ ಒಪ್ಕತಿ ಧಮ್ ಬಿರ್ಯಾನಿ ಮತ್ತು ಪನೀರ್ಟಿಕಾ. ಮತ್ತ ತಂದೂರ್ ರೊಟ್ಟಿ ಎಲ್ಲಾ ತಿನ್ ಬಂದಿದವ್ರಿ ಎಲ್ಲಾ ಹುಡ್ಗ ಕಲ್ತೇ.
ಹಾ ರೀ
ಹ ಮತ್ತ ನಮ್ದ ಒಬ್ಬ ದೋಸ್ತಾನ ರೀ.
ಹ್ಮೂನ್ರೀ ಹ್ಞೂನ್ರೀ.
ಬ ಅವ್ರು ಮತ್ ಭುವನೇಶ್ವರ್ ರೀ ಬಿಟ್ಕ ಅದಕ್ಕೆ ನಾನು ಹೊರಗ್ ಹೋಗ್ ಏನು ಕರ್ದಿಲ್ಲ ಅಂದ್ರೆ ಹ್ಯಾಂಗ್ ಹೋಯ್ತದ್ದಿ.
ಹೌದಾ
ಹ್ಮ್ ಏನ್ ಮಾಡ್ತಾರೆ ಮುನ್ ಕರ್ದ ಅಂದ್ರೆ ಹಾ ಬರ್ತೆೇವ ಬಿಡ್ತೇವ ಅಂತ ಏನ್ರ ಹೇಳ್ತ್ರ
ಹ್ಮ್ ಹ್ಮ್ ಇನೆಲ್ಲ ತತ್ಅವ್ರಿ ಏನ ಇದ್ದ ಇದ್ರ ಒಂದ್ ಹನ್ನೆರಡು ಟೈಮ ರೀ ಒಂದೊಂದ್ ಸಲ ಬಿಟ್ ಮಾಡ್ಬೇಕಾಗುತ್ತಾ
ಹೌದಾ
ಹಾ ರೀ ಏ ನೀವೆಲ್ಲಾ ಹಂಗೆಲ್ಲಾ ಮನ್ಸಿಗೆ ಅಚ್ಚುಕೋಪಾಡದ್ರಿ ಅವಲ್ಲಾ
ಸರಿನು ಹಾಗಂಗೇನ ಇಲ್ರಿ ಈಗ ಸ್ವಲ್ಪ ನಾವ್ ಕಾಲ್ ಬರ್ತಾ ಇತಿರಿ
ನಮಗೆ
ಆಯತ ಹ್ಮ ಸರಿನಾ